ಹ್ಮ ಯಾವ ಕತೆೆ ಬುಕ್ ಓದ್ತಾ ಇದಿಯಾ ಅಮ್ಮ. ಹ ಯಾವ ಕಥೆ ಓದ್ತಾ ಇದಿಯಾ.
ಸ್ವಲ್ಪ ಜೋರಾಗ ಮಾತಾಡ್ತಯಾ.
ಹ್ಮ ಇರು ಹೋಗಲಿ ಆಚೆ ಒಂದೇ ಇರು ಒಂದ್ ನಿಮಿಷ. ಆ. ಹಲೋ.
ಹ್ಮ್.
ಹಾ ಹೇಳು.
ಯಾವ ಬುಕ್ ಹೋದ್ಲಿ ಇವ್ಗ ಟುಷನ್ಗ ಹೋಗ್ಬೇಕು ನಾನು.
ಟ್ಯೂಷನ್ಗ ಹೋಗ್ಬೇಕಾ.
ಹ್ಮ್.
ಹ್ಮ್. ಮೈಸೂರ್ಗ ನೀನು ಇದು ಮೈಸೂರು ನೋಡಿದಿಯಾ.
ನಾ ಎಕ್ಸಾಮ ಬರೀಕ್ ಹೋಗಿದ್ದೇನ್ ಅಲ.
ಹಾ ಹಾ ಅಲ್ಲೇನಾಯ್ತು.
ಇನ್ನೆಲ್ಲೂ ಆಚ್ ಕಡೆ ಪ್ಲೇಸಸ್ ಹೋಗಿಲ್ಲ ಬಟ್ ಮೈಸೂರಲ್ಲಿ ಚೆನ್ನಾಗಿರೋ ಪ್ಲೇಸಸ್ ಐತೆ. ಹಿಮಾಲ್ ಗೋಪಾಲ್ ಸ್ವಾಮಿ ಇದ್ದ ಯಾವ್ದೋ ಬೆಟ್ಟ ಈಯ್ಲ್ಲ.
ಏ ಗೋ ಬ್ಯಾಕ್.
ನಾ ಚೆನ್ನಾತೆ.
ಹೌದೇ ಬೇರೆ ಅಂದ್ರೆ ನಾವು ಈಗ ಎಕ್ಸಾಮ್ ಮುಗದಿದ್ದ ತಕ್ಷಣ ನಾವು, ಪ್ಲ್ಲಾನ್ ಮಾಡೋಣ ಮೈಸೂರ್ರಿಗ ಹೋಗೋಕ್ಕೆೆ. ಮೈಸೂರು ನಿಯರ್ ಬೈ ಪ್ಲೇಸಸ್ ಇರೋದೆಲ್ಲ ನೋಡ್ಕೊ ಬರೋಣ ಸರಿನಾ.
ಹ್ಮ್. ಹೋಗಿದ್ಬಿಟ್ಟು ಬರೋಣ ಬಟ್ ನಾನು ಎಕ್ಸಾಮ್ ಬರಯಕ್ ಹೋಗಿದ್ದಾಗ
ಹಾಂ
ಯಾವ್ ಪ್ಲೇಸಸ್ ವಿಸಿಟ್ ಮಾಡಕ್ಕ ಆಗ್ಲಿಲ್ಲ.
ಹೌದಾ ಅಲ್ಲ ಈಗ ನಾವೇ ನಮ್ದು ಎಂ ಎಸ್ ಸಿ ಎಲ್ಲ ಮುಗಿಯತ್ತಲ್ಲಾ. ಹ್ಮ್ ಏ ಮುಗ್ದದಿದ್ದ ಆ ಆಮೇಲೆ ನಾವೇ ಒಂದು ಹ ಪ್ಲ್ಯಾನ್ ಮಾಡಿಬಿಟ್ಟು ಮೈಸೂರಾದರೂ ನೋಡ್ಕೊಬರೋಣ.
ಹ್ಮ್.
ಹ್ಮ್. ಮೈಸೂರಲ್ಲಿ ಈಗ ಅಂದರೆ ಟೈಮಿಂಗ್ಸು ಅದರಿಗೆ ಎಷ್ಟೊತ್ತಾಗುತ್ತೆ ಮತ್ತೆ ಯಾವ ಪ್ಲೇಸ್ಂದ ಯಾವ ಜಾಗಕ್ಕೆ ಮತ್ತೆ ಹೋಗ್ಬೇಕು. ನಮ್ಮದು ಅದು ಈಶಾ ಫೌಂಡೇಶನ್ ಗೊತ್ತಾ ಆಸೀಡೇ ನಮ್ದು ಬರೋದು ಬನ್ನಿ ಎಲ್ಲರನ್ನೂ ಕರ್ಕೊಂಡ ಹೋಗ್ತೀನಿ
ಹ್ಮ್
ಹಾ ಅದಿ ಹೋಗಿ ನೋಡಿದ್ದೀರಾ
ನೋಡಿದೀನಿ ಅದು ಮ್ ಲಾಸ್ಟ್ ಮಂತಲ್ಲ ಅದುರ್ಲಾಸ್ಟ್ ಮಂತು ನಮ್ಮಕ್ಕವ್ರು ಹ್ಮ್ ಆ ಇದು ಏನಪ್ಪ ಸಮ್ಮಾರೋ ಡೇ ಹಾಲಿಡೇಸ್ಗ್ ಬಂದಿದ್ರು ಆ ಟೈಮ್ ಅಲ್ಲಿ ಸ್ಯಾಟ್ರ್ಡೇನು ಫ್ರೈಡೇ ಸಂಜೆ ಅನ್ಸುತ್ತೆ ಉಂ ಅಂ ಹೋಗ್ಬೇಕು ಅಲ್ಗೆ ಅನ್ಬುಟ್ಟು ಆಲ್ಮೋಸ್ಟ್ ಯಶವಂತಪುರ ಗೊರ್ಗುಂಟೇಪಾಳ್ಯ ಹತ್ತತ್ರ ಬಂದ್ಬಿಟ್ಟಿದ್ವಿ
ಹಾಂ
ಹ್ಮ್ ಹೋಗಣ ಅಂತ
ಹಾ
ಆಮೇಲೆ ಅವ ಆ ಟೈಮಲೈಟಿಂಗ್ಸ್ ಇರುತ್ತೆ
ಹ್ಮ್
ಆಮೇಲ್ ನಾವು ಹೋಗ್ತಿದ್ದು ವೀಕೆಂಡ್ಸ್ ಆಗ್ಬಿಡುತ್ತೆ ಆಮೇಲೆ ರಶ್ಶು ಆಮೇಲೆ ಟ್ರಾಫಿಕ್ಕು ಈ ಕಡೆ ಓದ್ರೆ ನಮ್ಗೆ ಲೈಟಿಂಗ್ಸು ಸಿಗಲ್ಲ ಅವತಂದ್ಬಿಟ್ಟು ಮತ್ತೆ ರಿಟನ್ ಬಂದ್ಬಿಟ್ವಿ ನೀವ ಆವತ್ತು ಹೋಗ್ಬೇಕಿತ್ ನಾವು
ಅಯ್ಯೋ ರಿಟರ್ನ್ ಬಂದ್ಬಿಟ್ರಾ ಸಕ್ಕತ್ತಾಗ್ ಇರ್ತಿತ್ತು ತುಂಬ ಚೆನ್ನಾಗಿರ್ತಿತ್ತು ದು ಅ ದೇವ್ರ್ದು ಲೈಟಿಂಗ್ಸೆಲ್ಲ ನೋಡಕ್ಕೆ
ಏನೋ ಒನ್ ಅಂಡ್ ಹಾಫರ್ ಅಷ್ಟೇ ಅಂತೆ ಲೈಟಿಂಗು
ಹಾ ಒನ್ನಂಡ್ ಹಾಫ್ ಅವರು ಬಟ್ ಒನ್ನಂಡ್ ಹಾಫ್ ಅವರ್ರು ಲೈಟಿಂಗ್ಸೇ ಅಲ್ವಾ ಚೆನ್ನಾಗಿರುತ್ತೆ ಅದನ್ನೋಡೋದಕ್ಕೆ
ಹ್ಮ್
ಹ್ಮ್
ಟ್ನಲ್ ಪೀಸ್ಫುಲ್ ಅಂದ್ರೆ ನೆಮ್ದಿ ಯಾಗು ಇರ್ಬೋದಲ್ಲಿ ನಮ್ಗೇನೇ ಟೆನ್ಷನ್ಸ್ ಏನಾದ್ರು ಅದು ಇದು ಎಲ್ಲ ಇದ್ರುನು ಅಲ್ಲೋಗಿ ನೀನ್ ಸ್ವಲ್ಪೊತ್ತು ರಿಲ್ಯಾಕ್ಸ್ ಮಾಡೋಷ್ಟೊತ್ತಿಗೆ ಅದೇನೋ ಅಷ್ಟು ಕದ ಎಲ್ಲನೂ ಹೋಗ್ಬಿಟ್ಟು ನಮ್ದೊಂಥರ ಮೈಂಡು ರಿಲ್ಯಾಕ್ಸ್ ಮಾಡುತ್ತೆ ಫುಲ್ಲು
ಹ್ಮ್್ಮ
ಆ ಥರ ನಾನು ಹೋಗಿದ್ದೀನಿ ಎರಡು ಎರಡು ಸರಿ
ಹ್ಮ
ಹ್ಮ್ ಮತ್ತೆ ನಿಮ್ಮಸೆಡಿ ಏನು ಹೇಳು ಫೇಮಸ್
ಹ್ಮ ನಮ್ ಸೇಡಾ ಹ್ಮ್ ನಮ್ಸಡ್ ಏನು ಫೇಮಸ್ ಇಲ್ಲ ಕಣನು
ಹ
ನಿಮ್ಮ್ ಊರಲ್ಲಂದ್ರೆ ನಮ್ಮೂರಲ್ಲೂ ಟೆಂಪಲ್ಸ್ ಇದೆ ಇ ಯಾವ್ದ ಯಾವ ಮೂವಿ ಅದು ಯಾವದೋ ಒಂದು ಮೂವಿ ಶೂಟ್ ಮಾಡಿದ್ದಾರೆ ಹ ನಮ್ ಕಡೆ ಯಸ್ದು
ಎಷ್ಟು ಅದೇ ಬೆಟ್ಟದಲ್ಲ
ಹಾ ಹಹ ಹಳ್ಳಿ ತರ ಹ ಅದ ಕಿರಾತ ಕಾಯ್ತಲ್ಲ
ಹ್ಮ್ ಕಿರಾತಕ
ಹ್ಮ್ ಹೌದು
ಹ್ಮ್
ಹ್ಮ್
ಏನು ಈ ನೀನೀಗ ಎಮ್ ಎಸ್ ಸಿ ಆಗಿದ ತಕ್ಷಣ ಏನು ಮಾಡ್ತೀಯ ಯಾವ ಥರ ಜಾಬಗೆ ಸರ್ಕೋತ ಯ ಪಿ ಹೆಚ್ ಡಿ ಮಾಡ್ತೀಯಾ
ಎಮ್ ಎಸ್ ಸಿ ಆಗಿದ ತಕ್ಷಣ ನೋಡ್ತೀನಿ ಫಿರ್ಸ್ಟ್ ಬಿ ಎಡ್ ಮಾಡ ಬಿ ಎಡ್ ಮಾಡ್ಬೇಕ ಬೇಡವಾ ಅಂತ
ಹ್ಮ್ ಕರೆಸ್ಪಾಂಡಿಂಗ್ ಅಲ್ಲಿ ಮಾಡ್ಕೊಬಿಡು ಬಿ ಎಡ್ ನಿಮ್ ಟೀಚಿಂಗ್ ಫೀಲ್ಡ್ ಹೋಗಬೇಕಂದ್ರೆ ಬಿ ಎಡ್ ಬೇಕು ಕೆ ಬೇಕು ಮಾಡಿಬಿಡು ಟೀಚಿಂಗ್ ಫೀಲ್ಡ್ ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಆದ್ರೆ ಬಿ ಎಡ್ ಮಾಡ್ಕೊಡ್ಬಿಡು ಬೇಕಾಗುತ್ತೆ ನಿಂಗೆ ಆ
ಮೇ ಮಾಡ್ಕೋತೀನೆ
ಹ್ಮ್
ಹ್ಮ್
ಮತ್ತೆ ಆರ್ ಆಂಡ್ ಡಿ ಸೈಡ್ ಇಲ್ಲ ನಾರ್ಮಲ್ ಕಂಪ್ನಿ
ಹಾ ಏನು
ಅರಣ ಆರ್ಯ ಡಿ ಸೈಡ್ ಹೋಗ್ಬೇಕಂತ ಅಂದ್ಕೊಂಡಿದ್ಯಾ ಇಲ್ಲ ಸಿಪ್ಲಾ ಬಯೋಕಮ ಹಿಮಾಲಯ ಅಥರುಡುಕ್ ಹೋಗ್ಬೇಕು ಅಂದ್ಕೊಂಡಿದಯಾ
ಹ್ಮ್ ಕಂಪ್ನಿಗೆ ಹೋದ್ರೆ ಆರ್ ಎನ್ ಡಿಗೆ ಹೋಗ್ಬೇಕು
ಹ್ಮ್ ಆಂಟಿ ಬರೀ ಕೆಲಸ ಎಲ್ಲ ಈಸಿಯಾಗೇ ಇರುತ್ತಂತ
ಏನು
ಕೆಲಸ ಅಲ್ಲಿ ಈಸಿನೇ ಅಂತ
ಹ್ಮ ಈಸಿ ಇರಲ್ಲ ಟಫ್ ಇರುತ್ತೆ ಅದ್ರ ಬಸಿಕ್ಸ್ ಚೆನ್ನಾಗ್ ಗೊತ್ತಿರ್ಬೇಕು
ಹ್ಮ್ ಅದೇ ನಮ್ಮ ಸೀನಿಯರ್ ಅಣ್ಣ ಕಾರ್ತಿಕ್ ಅಣ್ಣ ಅಂತ ಅವಣ್ಣ ಅ ಯಾವ್ದೋ ಹೊಸ್ಕ ಕೋಟೆ ಹತ್ರ ಹೋಗ್ತಿದ್ದಾರಂತೆ ಇನ್ನೂ ರಿಸಲ್ಟು ಬಂದಿಲ್ಲ ಇನ್ ಅಂತೇಳಿ ಏಮ್ಮೆಸ್ಸಿನೇ ಅವರ್ದು ಇನ್ನು ತರ್ಡ್ ಸಮ್ದು ರಿಸಲ್ಟ್ ಇಲ್ಲ ಅಲ್ವಾ ಅದಕ್ಕೆ ಅಲ್ಲಯೇ ಹೋಗ್ತಿದ್ದಾರಂತೆ ಎರಡು ಶಿಫ್ಟ್ ಇರುತ್ತಂತೆ ಮತ್ತು ಅವರಿಗೆ ಅಯ್ಯೋ ನಮ್ಗಾದ್ರೆ ಒಂದೇ ಶಿಫ್ಟ್ ಅಂತೆ ಅವ್ರರಿಗೆ ಎರಡು ಶಿಫ್ಟ್ ಇರುತ್ತಂತೆ
ಹ್ಮ್
ಹ್ಮ್ ಕ್ಯೂಸೀನಂತೆ ಕ್ವಾಲಿಟಿ ಕಂಟ್ರೋಲ್
ಹ್ಮ್
ಹ್ಮ್ ಅವ್ರುಗೆ ಕ್ಯಾಬ್ ಇರುತ್ತಂತೆ
ಹ್ಮ್
ಹ್ಮಗೆ ಹೇಳುದ್ರು ಮೊನ್ನೆ ಅದೇ ರಿಸಲ್ಟ್ ಬರುತ್ತೆ ಏನು ಅಂತ ಕಾಲ್ ಮಾಡಿದ್ರು ಹ್ಮ್ ನೀವ ರಾ ಅಂತೆಲ್ಲಾ ಕೇಳ್ದಾಗ ಈ ತರ ಹೇಳದ್ರು
ಹ್ಮ್ ಹ್ಮ ಹ್ಮ್
ಹ್ಮ್
ಅವರು ಅವ್ರ ಫ್ರೆಂಡು ಆ ಕೈ ಇದ್ರಲ್ವ ಅವರುನು ಎಲ್ಲೋ ಹೋಗ್ತಿದಾರಂತೆ ಅವ್ರಿಗು ಬೇಗ ಜಾಬ್ಸ್ ಇರ್ಲಿಲ್ವಂತೆ ಎಲ್ಲೆಲ್ಲೋ ತುಂಬ ಕಡೆ ಕಂಪ್ನೀಸ್ ಎಲ್ಲ ಸರ್ಚ್ ಮಾಡಿ ತುಂಬ ಕಡೆ ಓಡಾಡಿ ಯಾವ್ದೂ ಇವಾಗ ಒಂದ್ ಸಿಕ್ಕೈತ್ಂತೆ ಅಲ್ಲೇ ಹೋಗ್ತಿದಾರಂತೆ
ಹ್ಮ್
ಎನಂದರೆ ಈಗ ಮುಗಿಯುತ್ತೆ ಬೇಗ ಎಮ್ ಎಸ್ ಸಿ ಈಗ ಹ ಮುಗಿಯುತ್ತೆ ಮತ್ತೆ ಇನ್ನುೂ ರಿಸಲ್ಟ್ ಬರೋದೆಲ್ಲ ಲೇಟ್ ಇರುತ್ತಲ್ಲ ಆ ಟೈಮಲ್ಲಿ ನೀನೇಏನು ಮಾಡ್ತೀಯಾ ಟ್ಯೂಷನ್ಸ್ ಅಷ್ಟೇ ಮಾಡ್ಕೊತೀಯಾ ಇಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗ್ತೀಯಾ ಕೆಲ್ಸಕ್ಕೆ ರಿಸಲ್ಟ್
ಫಸ್ಟ್ ನೆಕ್ಸ್ಟ್ ಜಾಬು
ಹೌದಾ
ಹ್ಮ್ ಇದು ನಮ ಸೀನಿಯರ್ ಇ ಇದರು ನೋಡ ಒಬ್ರು ಇಬ್ರಾಹಾಮನ್ ಅವನ ಅವ್ರ ಹೆಸರು ಹ ಹ ಮು ಮುಸ್ಲಿಮ್ಸು ಹ್ಮ್ ಅವರು ಸಿಕ್ಕಿದ್ರು ಡಿ ಮಾರ್ಟ್ ಅಲ್ಲಿ
ಹೌದಾ
ದೇವಾಣ ಹತ್ರ ಮಾಳಕಲರ್ ಕನೆಕ್ಷನ್ಸ್ ಆಯ್ತಲ್ಲಾ
ಹಾ ಹಾ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಹುಂ ಯಾವುದೋ ಮಲ್ಕಲರ್ ಕನೆಕ್ಷನ್ನು
ಹ್ಮ್ ವೇಕೆನ್ಸಿ ಇದ್ರೆ ಹೇಳ್ತೀನಿ ಎಕ್ಸಾಮ್ ಮುಗಸ್ಕೊಳ್ಳಿ ಅಂತ ಅಂದಿದ್ದಾರೆ
ಅವ್ರ್ದೆಲ್ಲ ಪಾಸ ಆಗಲೈತಂತೆ
ಹ್ಮ್ ಅವ್ರ ಆಲ್ರೆಡಿ ವರ್ಕಗ ಹೋಗ್ತವ್ರೆ
ಹ್ಮ್ ಹ್ಮ್ ಎಷ್ಟು ಕೊಡ್ತಿದಾರಂತೆ ಎಷ್ಟು ಕೊಡ್ತಿದಿದ್ದಾರೆ ಅಂತೆ ಪರವಾಗಿಲ್ವಾ ಅಂತ
ಏನು ಟ್ವೆಂಟಿ ಫೈ ಅಂತೆ ಟ್ವೆಂಟಿ ಇನ್ ಹಂಡ್ ಕೊಡ್ತಾರಂತೆ
ಹ ಫೈಗ ಕಟ್ ಮಾಡ್ಕೊತಾರೆ ಈ ಇದೆಲ್ಲಾನು
ನಮ್ಗೆ ಹತ್ರ
ಹ್ಞೂ ನಾವಿದ್ರೂ ಹೋಗ್ಬೋದಲ್ಲ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತೇಳಿ ಫಸ್ಟ್ ಸೇಮ್ ಸೆಕೆಂಡ್ ಸೇಮ್ ತರ್ಡ್ ಸೆಮ್ದು ಕೊಟ್ಟಿ ಹೊಸಂ ಚೆಯನ್ಸಂ ದಾಾದರ ನಾವು ಪುಟ್ಟ ಹೋಗ್ಬಹದು ಹ್ಮ್ ಹಾಗಿದ್ರೆ ನೋಡ್ಕು ಅಳ್ಳೂವರ್ಗು ಹೋಗು ನಿಂಗ್ದ ಒಂಥರ ಹೆಂಗಿರುತ್ತೆ ಒಂಥರ ಎಕ್ಸ್ಪೀರಿಯೆನ್ಸ್ ಆಗಿನು ಒಂಥರ ಆಗತ್ತೆ ಒಂಥರ ಗೊತ್ತಾಗುತ್ತೆ ಹೆಂಗೆ ಅಂತ
ಹ
ಅಲ್ವಾ
ಹ್ಮ್
ಹ್ಮ್ ಹೋಗಿ ನೋಡು ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೇನ ಅಂದ್ರೆ ಈಗ ಹ ಮುಗಿಯತ್ತಲ್ಲ ರಿಸಲ್ಟ್ ಬರೋವರೆಗೂ ಅವರು ಎಲ್ಲಿಗಾದರೂ ಫಸ್ಟ್ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅಲ್ಲಿಗೆ ಹೋಗ್ತೀನಿ
ಹ್ಮ್
ಪ್ರಭಾವಂದ ಸಾಲರಿ ಎಲ್ಲಾನ ಬಟ್ಟು ಅಲ್ಲಿವರುಗೂ ಏನು ಮಾಡ್ಬೇಕು ಮನೇಲ್ಲ ಒಂದಷ್ಟು ದಿನ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ನೋಡ್ಿಕೊಟ್ು ಕೆಲಸ ಇನ್ನು ನೀನು ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರಂತೆ ನಮ್ಮ ಫ್ರೆಂಡ್ಸು
ಹ್ಮ್ ನೀನ್ ಏನ್ ಮಾಡ್ತೀವಿ ಆಫ್ಟರ್ ಎಮ್ ಎಸ್ ಸಿ
ಹ್ಞೂ ರಿಸಲ್ಟ್ ಬರಲಿ ಮತ್ತ ನಾನು ಅದೇ ಕಂಪ್ನಿ ಸೈಡ್ ಹೋಗ್ತೀನಿ ನನಗೇನು ಟೀಚಿಂಗ್ ಇಷ್ಟ ಆಗಲ್ಲ ಕಂಪ್ನಿ ಸೈಡ್ ಹೋಗ್ತೀನಿ
ಹ್ಮ
ಮತ್ತೆ ್ ಆದರೂ ನೀನು ಎಕ್ಸಾಮ್ಸು ನೀನು ಬರೀಬೇಕಿತ್ತು ಯು ಪಿ ಎಸ್ ಸಿ ಯಾವುದೋ ಎಕ್ಸಾಮ್ಸ್ ಕೊಟ್ಟಾಗೆಲ್ಲ ಪ್ರಿಪೇರ್ ಆಗಬೇಕಿತ್ತು
ಅದು ನಮ್ಗೆ ಸ್ಟಾರ್ಟಿಂಗ್ ಡೇಟ ಗೊತ್ತಿಲ್ಲ ಕ್ಲೋಸಿಂಗ್ ಡೇಟ ಗೊತ್ತಿಲ್ಲ
ಹೌದೀ ಅದು ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ
ಹ್ಮ್
ಹ್ಮ್ ಅದು ಒಂದು ಇದೆ ನೋಟಿಫಿಕೇಶನ್ ಅದು ಒಂದ ಅದನ್ನ ಫಾಲೋ ಆದ್ರೆ ನೋಟಿಫಿಕ ಲಕೇಶನ್ಸ್ ಎಲ್ಲ ಬರ್ತಾ ಇರುತ್ತೆ ಎಕ್ಸಾಮ್ಸ್ ಡೇಟ್ಸು ಎಲ್ಲೂ ಯಾವಾಗ ಯಾವಾಗ ಬಿಡ್ತಾರೆ ಅಂತೆಲ್ಲ ನೀ ಸರಿ ನಿನ್ಗೆ ಹೇಳ್ತೀನಿ ಇರ ಅದನ್ನ ಸರಿ ನನ್ ಮತ್ತೆ ಮಾಡ್ಲಾ
ಹ್ಮ್ ಸರಿ ಸರಿ ಆಯ್ತು
ಹ್ಞ ಸರಿ ಬಾಯಿ